ಹಲೋ ಏನಮ್ಮ ಮಾಡ್ತಿದ್ದೆ ಹ್ಮ್ ಕೇಳಿಸ್ತೈತೆ ಹೇಳು
ಏನ್ ಮಾಡ್ತಿದ್ದೆ
ನಾನು ಏನಿಲ್ಲ ಸುಮ್ಮನೆ ಹಂಗೆ ಊರಿಗೆ ಬಂದಿದೆೆ
ಹೋಗ ವಗ ಪೂರ್ಗೆ
ಸುಮ್ಮನೆ ಬಂದಿದೆ ಇವಾಗ ಎಕ್ಸಾಮ್ ಗ್ಯಾಪ್ ಎಲ್ಲ ಆಯ್ತಾ
ಓ ಅದಕ್ಕೆ
ಹಿಂಗಿದ್ರು ಒಂದ್ ಐದಾರ ದಿವ್ಸ ಗ್ಯಾಪಿತ್ತು ಅದ್ಕೆ ಎರಡ್ ದಿವ್ಸ ಹೋಗ್ಬಿಟ್ ಬರೋಣ ಅಂತ ಬಂದೆ
ಮತ್ತೆ ಯಾವಾಗ ಹೋಗಿದೂರಿಗೆ
ನಾನು ಎಣ್ಣೆ ರಾತ್ರಿ ಕೂತು ಇವತ್ ಬೆಳಿಗ್ಗೆ ಬಂದೆ
ಮುರಲ್ಲದಾ ಅವರ ಮವತ
ಹಾ ಮತ್ತೇನ್ ಸಮಾಚಾರ
ಸಮಾಚಾರ ಏನಿಲ್ಲ ನಿಮ ಕಡೆನ ಇಲ್ಲ
ಹ್ಮ್
ಏನ್ ಮಾಡ್ತಿದ್ದಾರೆ ಮನೇಲೆಲ್ಲಾ
ಏನಿಲ್ಲ ಸಮುನೆೆ ಕೂತಿದ್ದಾರೆ ಇವಾಗ ಊಟದ ಟೈಮ್ ಅಲ್ಲ ನಮ್ಮಮ್ಮ ಅಡಗೆ ಮಾಡ್ತೈತೆ
ಹ್ಮ್
ನಾವು ಊಟ ಮಾಡ್ಬೇಕು
ಹೌದು
ನೀನೇನೂ ಊಟ ಮಾಡಿದ್ದಿ
ನಾನು ಚಪಾತಿ ಶೀಕರ್ಣಿ
ಹ್ಮ್
ನಿಮ್ದೇನು ಊಟ ಅಡ್ಗೆ
ನಾವು ರೊಟ್ಟಿ ಪಲ್ಲೆ ಅನ್ನ ಸಾಂಬಾರ್
ನೀನ್ ಏನ್ ಮಾಡದಿಯಾ ಕೆಲ್ಸ
ನಾ ಏನಿಲ್ಲ ಎಲ್ಲಾ ನಮ್ಮಮ್ಮ ಮಾಡ್ತಿದ್ದೆ
ನೀನ್ ಸನ್ನ ಇನ್ನತ್ತ ಮಾಡತದಾ
ಇಲ್ಲ ಇಲ್ಲ ನಾನು ಸಹಾಯ ಮಾಡ್ತೀನಿ
ಹ್ಮ್
ಪಲ್ಲೆಗಂತ ತರಕಾರಿ ಪಲ್ಯಗಂತ ತರಕಾರಿ ಎಲ್ಲಾ ಹೆರಚ್ಕೊಟ್ಟೆ
ಹ್ಮ್
ಮತ್ ಸಾಕಷ್ಟೆ ಸಹಾಯ ಮಾಡದು ಇದು ನಿಮ್ಮ ಅಮ್ಮಂಗೆ ಅದು ಏನೋ ಸಕ್ಕರೆ ಕಾಯಿಲೆ ಅಂತ ಅದು ಏನು ಎಲ್ ತೋರ್ಸಿದ್ರಿ
ಏನು
ನಿಮ್ಮಮ್ಮಂಗೆ ಡಯಾಬಿಟೀಸ್ ಅಂತ
ಹ್ಮ್
ಲ್ಲಾ ಎಲ್ ತೋರ್ಸಿದ್ರಿ ಹುಷಾರಾಗ ಅವ್ರ
ಹ್ಮ್ ಹುಷಾರಾಗ್ವಾರೆ ಅವರಿಗೆ ಜಾಸ್ತಿ ಚಿ ಮ ಎಲ್ಲ ಮಾಡಿ ಮಾಡಿ ಮಾನಸಿಕ ಸ್ಥಿತಿ ಸ್ವಲ್ಪ ಕಡಿಮೆ ಆಗಿ
ಹ್ಮ್
ಅದಕ್ಕೆ ವೀಕ್ ಆಗ್ಬಿಟ್ಟಿದ್ರು ಇವಾಗ ಆರಾಮಗವ್ರೆ
ಹ್ಮ್ ಹ್ಮ್ ಎಷ್ಟಿರ್ಬೇಕು ನಾರ್ಮಲ್ಲು
ಎಷ್ಟು ಒಂದ್ ನೂರ್ ಹತ್ತು ಒಳಗಡೆ ಇರ್ಬೇಕು ನೂರ ಹತ್ತು ನೂರ ಇಪ್ಪತ್ತ ಒಳಗಡೆ ಇವ್ರರಿಗೆ ಒಂದು ಇನ್ನೂರ್ ಮೇಲಿತ್ತು
ಅದನ್ ಹೆಂಗೆ ಕಡಿಮೆ ಹೆಂಗ ಮಾಡ್ಕೊಂಡರು
ಆಸ್ಪತ್ರೆಗ್ ತೋರ್ಸಿದೀವಲ್ಲಾ ಮಾತ್ರೆ ಎಲ್ಲಾ ತಗೋತಾರೆ ಸ್ವಲ್ಪ ಸಿಹಿ ತಿನ್ನೋದೆಲ್ಲಾ ಕಡಿಮೆ ಮಾಡಿದಿದ್ದಾರೆ ಮುಂಚೆ ಒಂದಿಸಕ್ ನಾಲ್ಕೈದು ಸಲ ನಾಲ್ಕ ಐದಿಲ್ಲ ಏಳು ಎಂಟು ಸಲ ಕುಡಿತಿದ್ರು ಚಹಾ ಎಲ್ಲ
ಹ್ಮ್
ಇವಾಗ ಪೂರ್ತಿ ಚಹಾನೆ ಬಿಟ್ಟ ಬಿಟ್ಟಿದಾರೆ ಬರೀ ಹಾಲು ಕುಡಿತಾರೆ ಅದು ಸಕ್ಕರೆ ಎಲ್ಲಾ ಬೆರೆಸಲ್ಲ ಹಂಗೆ ಹಾಲ್ ಕುಡಿಯೋದು
ಅದೇ ಕೇಳೋಣ ನಮ್ಮಮ್ಮಂಗೂ ತೋರ್ಸ್ಬೇಕಿತ್ತಾ
ಹ್ಮ
ಅದಕ್ಕೆೇ ಕೇಳಿದೆ ಅದ ಯಾವ್ದೋ ಸೊಪ್ಪಿನ ಪಲ್ಯ ಎಲ್ಲಾ ತಿನ್ಬೇಕಲ್ಲ
ನುಗ್ಗೆಕಾಯಿ ಸೊಪ್ಪಿನ ತಲ್ಲೆ ತಿನ್ಬೇಕು ನುಗ್ಗೆಕಾಯಿ ಎಲ್ಲ ನುಗ್ಗೆಕಾಯಿ ಗಿಡದ್ದು ಎಲೆ ಇರುತ್ತಲ್ಲ ಸೊಪ್ಪು
ಹಾ
ಅದನ್ನ ಪಲ್ಯ ಮಾಡ್ಕೊಂಡು ತಿನ್ಬೇಕು ಹಾಗಲಕಾಯಿ ಎಲ್ಲ ತಿನ್ಬೇಕು
ಹ್ಮ
ನೇರಳೆ ಹಣ್ಣು ಬರುತ್ತಲ್ಲ, ಅದು ತಿನ್ಬೇಕು.
ಹ್ಮು. ಅದ್ ಎದಕ್ ಆತರ ಸಡನ್ ಆಗ್ ಇನ್ ಕ್ರೀಸ್ ಆಗುತ್ತೆ.
ಒಂದೇ ಸಲಕ್ ಇನ್ಕ್ ಅದು ಜಾಸ್ತಿ ಆಗಿರಲ್ಲ.
ಹ್ಮು.
ಇವ್ರೂ ಅವಾಗವಾಗ ಚೆಕಪ್ ಮಾಡಸ್ಕೊಂತಾ ಇದ್ರೆ ಗೊತ್ತಾಗತ್ತೆ ಇವ್ರು ಮಾಡ್ಸೇ ಇಲ್ಲ ಯಾವಾಗ್ಲು.
ಅದು ಇವಾಗ್ ಇವಾಗ್ ನಾರ್ಮಲ್ ಅಲ್ಲ ಯ ಆವಾಗಿನ್ ಆವಾಗಿನ್ ಕಾಲ್ದಲ್ ಯಾರ್ಗೂ ಈ ತರ ಆಗ್ತಿದ್ದಿಲ್ಲ ಇವಾಗ್ ಜಾಸ್ತಿ ಆಗೈತೆ.
ಹ್ಮೂ ಇವಾಗ ಊಟ ತಿಂಡಿ ಎಲ್ಲ ಸರಿಯಾಗ್ ಮಾಡಲ್ಲ ಅಲ್ಲ. ಎಲ್ಲಾನೂ ಯಾವ್ದು ಜವಾರಿಯಲ್ಲ ಎಲ್ಲಾನು ಕಲ್ಬೆರ್ಕೆಯದ್ದೇ ಅದಕ್ಕೆ ಸ್ವಲ್ಪ ಜಾಸ್ತಿ ರೋಗ ರುಜಿನ ಎಲ್ಲ ಬರೋದು.
ಮತ್ತೇನ್ ಸಮಾಚಾರ?
ಮತ್ತೆನ ಇಲ್ಲ ನೋಡು ನಿನ್ ಕಡೆನೆ
ನಮ್ ಕಡೆೇನು ಏನೆಲ್ಲಾ ಮಳೆ ಬರ್ತೈತ ನಿಮ್ ಕಡೆ
ಮಳೆ ಏನಿಲ್ಲ ನೆನ್ನೆ ಒಂದ್ ಸ್ವಲ್ಪ ಬಂತು
ಹ್ಮ್
ಮೊನ್ನೆ ರಾತ್ರಿ ಜೋರಾಗಿ ಬಂತು ಇವತ್ತೇನಿಲ್ಲ ಬಿಸಿಲು ಬಿದ್ದಿದೆ
ಹ್ಮ್ ಹ್ಮ್
ಹ್ಮ್
ಇಲ್ಲಿನೂ ಜಾಸ್ತಿ ಬಿಸಿಲು ಮಳೆ ಏನಿರಲ್ಲ ಮಳೆ ಬಂದ್ರೆ ಫುಲ್ ಏನು ಗದ್ರಸ್ಕೊಂಡು ಪುಲ್ ಗುಡುಗು ಸಿಡ್ಲು
ಹ್ಮ್ ಹ್ಮ್
ಮರಗಳೆಲ್ಲಾ ಬಿದ್ದೋಗ್ಬಿಡುತ್ತೆ ತ್ತ
ಲೈಟೇ ಇರಲ್ಲ ಮುನ್ ಬೆಳಗ್ಗೆಯಿಂದ ರಾತ್ರಿವರೆಗೂ
ಹ್ಮ್
ಹ್ಮ್
ಇಲ್ಲೂ ಹೋಗಿತ್ತು
ಮತ್ತೇನ್ ಸಮಾಚಾರ
ಏನಿಲ್ಲ ಖಾಲಿ ನಿಮ್ಮ ಕಡೆನೆ
ನೀನೇನ್ ಊರಿಗೆ ಹೋಗಲ್ಲ ಇವಾಗ
ಸದ್ಯಕ್ಕ ಏನ್ ಹೋಗಲ್ಲ ಮೊನ್ನೆ ತಾನೆ ಹೋಗ್ಬಂದೆ ಇವಾಗೇನ್ ಹಾಗಲ್ಲ
ಹ್ಮ್ ಹ್ಮ್ ಅವೌತ್ ಅದ ಯಾವ್ದೋ ಏನೋ ಟಾಪಿಕ್ ಹೇಳ್ಕೊಡ್ತಿದ್ದೆ ಹೇಳಿ ಬಗ ಅವತ್ ನಂಗೆ ಕರೆಕ್ಟ್ಗ ಕೇಳಿಸ್ಲಿಲ್ಲ
ಟಾಪಿಕ್ ಏನಿಲ್ಲ ಅದೇ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಹೇಳ್ತಿದ್ದೆ ಹೇಳಿದ್ನಲ್ಲ ಸ್ವಲ್ಪ ಏನಂತಾರೆ ಎಣ್ಣೆ ಪದಾರ್ಥ ಎಲ್ಲ ಕಡಿಮೆ ತಿನ್ಬೇಕು ಇವಾಗ ಬೇಸಿಗೆ ಅಲ್ಲ ಆಲೂ ಮ ಗೆ ಸ್ವಲ್ಪ ಜಾಸ್ತಿ ತಗೋಬೇಕು
ಹ್ಮ್ ಹಾಲ್ ಜಾಸ್ತಿ ಕುಡಿದ್ರೆ ಕಫ ಎಲ್ಲ ಆಗಲ್ಲ
ಬೆಳಿಗ್ಗೆ ಟೈಮಲ್ಲಿ ಕುಡಿದ್ರೆ ಏನಾಗಲ್ಲ ಅದ್ರಲ್ಲಿ ಇವಾಗ ಬೇಸಿಗೆ ಅಲ್ಲ
ಹ್ಮ್
ಇವಾಗ ಹಾಲ್ ಕುಡಿಬೋದು ನಿಂಗ ದಿನಾ ಕುಡಿಯಕ್ ಸರಿ ಅನ್ಸಿಲ್ಲ ಅಂದ್ರೆ ಎರಡ್ ದಿವ್ಸಕ್ ಒಂದ್ಸಲ ಕುಡಿ
ಹ್ಮ್
ಮತ್ತೆ ಮಜ್ಜಿಗೆ ಎಲ್ಲಾ ಮಾಡ್ಕೊ ಮಧ್ಯಾಹ್ನ ಕುಡಿಬೇಕೇಕು ಸ್ವಲ್ಪ ಹ ಹಣ್ಣು ಹಂಪಲು ಜಾಸ್ತಿ ತಿನ್ಬೇಕು
ಯೋಗ ಎಲ್ಲ ಮಾಡ್ತೀಯಾ ನೀನು
ಹ್ಮ್ ಮಾಡ್ತೀನಿ ಇವಾಗ ಸ್ವಲ್ಪ ದಿವಸ ಆಯ್ತು ಕಾಲೇಜ್ದು ಕೆಲ್ಸ ಎಲ್ಲ ಜಾಸ್ತಿ ಆದಾಗ ಬಿಟ್ಟತನಿ
ಹ್ಮ್ ಯಾವಾಗೆಲ್ಲ ಮಾಡ್ತೀಯ ಗೊತ್ತ ಆಸನಗಳು
ಎಷ್ಟೊಂದಿದ ವಾಸನಗಳು
ನೀನ್ ಯಾವದ್ ಮಾಡ್ತೀಯಾ
ನಾನು ನನಗೆ ಯಾವಾಗ ಅರ್ಥ ಆಲಿ ದಿನಾ ಬಂದೆ ಅಂತ ಏನಿಲ್ಲ
ಹ್ಮ್
ಇವಾಗ ಬೊಜ್ಜು ಕರ್ಗಿಸಬೇಕು ಅನ್ನೋರಿಗೆ ಬೇರೆ ಆಸನಗಳರ್ತವೆ
ಹ್ಮ್
ನಮ್ಮ ಮಾಂಸಖಂಡ ಎಲ್ಲಾ ದೃಢವಾಗಿರ್ಬೇಕು ಅಂದ್ರೆ ಬೇರೆ ಆಸನಗಳು ಸೂರ್ಯ ನಮಸ್ತೆ ಎಲ್ಲಾ ದಿನಲ್ಲೂ ಮಾಡ್ಬೋುದು ಅಂತಂದ್ರೆ ಸೂರ್ಯ ನಮಸ್ಕಾರ ತರ ಮಾಡ್ಬೋದು
ಹ್ಮ್
ಆದಡ್ರೆ ನಮ್ದು ದೇಹದ ಆಕೃತಿ ಇದೆಲ್ಲಾ ಚೆನ್ನಾಗಿರುತ್ತೆ
ಹ್ಮ್
ನಮ್ಮ್ ದೇಹನು ಆ ಕಡೆ ಈ ಕಡೆ ಬಗ್ಗಿಸಬಿಟ್ಟು ಕೆಲಸ ಮಾಡಕ್ಕೆಲ್ಲ ಸುಲಭ ಆಗುತ್ತೆ
ಹ್ಮ್
ಅ ಹ ಮಿಕ್ಕಿರೋದೆಲ್ಲ ನಮ್ಮ್ ಅನುಕೂಲಕ್ಕೆ ತಕ್ಕಂಗೆ ವರುಕ್ಷಾಸನ ಅಲ್ಲಾಸನ ಭುಜಂಗಾಸನ ಶಿಶಿರಾಸನ ವಜ್ರಾಸನ
ಎಲ್ಲಾ ನಿಂಗ ಆಸನಗಳ ಮಾಡ್ತಯಾ ಬರುತ್ತಾ ಇದೆಲ್ಲಾ ಹ್ಮ್ ಹ್ಮ್
ನಾನ್ ಮಾಡೋದಕ್ಕೆ ಹೇಳಿದ್ದೀವೆಲ್ಲ
ಹ್ಮ್ ಮೆದುಳಿನ ಶಕ್ತಿ ಜಾಸ್ತಿ ಆಗ್ಬೇಕಂದ್ರೆ ಯಾವ್ದ್ ಮಾಡ್ಬೇಕು
ಮದಳನ ಶಕ್ತಿ ಜಾಸ್ತಿ ಆಗ್ಬೇಕು ಅಂತಂದ್ರೆ ಯೋಗ ಅನ್ನಕ್ಕಿಂತ ಪ್ರಾಣಾಯಾಮ ಮಾಡ್ಬೇಕು ಧ್ಯಾನ ಮಾಡ್ಬೇಕು
ಹ್ಮ್ ನೀನ್ ಮಾಡ್ತೀಯಾ ಧ್ಯಾನ
ನಾನೇನ್ ಮಾಡಲ್ಲ ಯಾವಾಗೂ ಒಂದ್ಸಲ ಯಾವಾಗ ಜಾಸ್ತಿ ಗೊಂದಲ ಅನ್ಸಿರುತ್ತಲ್ಲ
ಹ್ಮ್
ತಲೆ ತುಂಬಾ ಭಾರ ಅನ್ಸದಾಗ್ ಮಾಡ್ ಮಾಡ್ತೀನಿ.
ಎಷ್ಟು ನಿಮಿಷ
ಒಂದ ಐದು ಹತ್ತು ನಿಮಿಷ.
ಅಷ್ಟೇನಾ
ಹ್ಮ್.
ಅಷ್ಟು ಸುಮ್ನೆ ಕೂತ್ಕೊಳ್ಳೋದು ಆಂ.
ಎಷ್ಟೋ ಹಗುರ ಆಗತ್
ಹ್ಮು.
ಹ್ಮ್ ಮತ್ತೆ ನಿಮಿಗ್ ಬರತ್ತ ಯೋಗ ಎಲ್ಲ ಮಾಡಕ್ಕೆ.
ಏ ನಮ್ಮಕ್ಕ ಹೇಳ್ಕೊಡ್ತಿರ್ತಾಳ ನನ್ಗ ಅಷ್ಟೆಲ್ಲಾ ಮಾಡದಕ್ಕ ಆಗಲ್ಲ ಕಷ್ಟ ಅನ್ಸತ್ತೆ.
ಯಾಕೆ ನೀನೆನ್ ಜಾಸ್ತಿ ಡುಮ್ಮಿನ.
ಹಾ ಸ್ವಲ್ಪ ಅದೇ ನಂಗ್ ಮಾಡಕ್ ಆಗಲ್ಲ.
ಮಾಡಕ್ ಆಗಲ್ವಾ ಮಾಡಕ್ ಎದಳಕ್ ಬೆಳಗ್ಗೆ ಬೇಗ ಎದ್ದೆಳಕ್ ಆಗಲ್ವ?
ಅದು ಮೇನ್ ನಾನ್ ಬೆಳಿಗ್ಗೆ ಬೇಗ ಎದ್ದೇಳಲ್ಲ ಅವಳ ಎಪ್ಸಿ ಎಪ್ಸಿ ಇರ್ತಾಳೆ ಮತ್ ಮತ್ತೆ ಹಂಗೆ ಮಲಗ್ ಬಿಡ್ತೀನಿ.
ಇವಾಗನೇ ನೀನು ನಿನ್ ದೇಹದ ಬಗ್ಗೆ ಕಾಳಜಿ ಮಾಡಿಲ್ಲ ಅಂದ್ರೆ ಇನ್ ಯಾವಾಗ ಮಾಡ್ತೀಯ?
ಅಷ್ಟೊಂದೇನು ಇಲ್ಲ ದಪ್ಪಾ ಪರವಾಗಿಲ್ಲ ಕರೆಕ್ಟೇ ಇದ್ದೀನಿ.
ದಪ್ಪ ಅಂತಲ್ಲ ದಪ್ಪ ಸಣ್ಣ ಇರೋದು ವಿಶ್ಯ ಆಗಲ್ಲ. ಎಷ್ಟು ಶಕ್ತಿ ಇದೆ ನಿನ್ ಬ ಹ್ಮ್ ನಿನ್ ದೇಹದಲ್ಲಿರೋ ಎಲ್ಲಾ ಅಂಗಾಂಗಗಳು ಶಕ್ತಿಯಾಗ್ ಇದ್ದಾವ ಇಲ್ಲ ದೃಢವಾಗಿದ್ದಾವ? ಒಳ್ಳಿದಾವ ಗೊತ್ತಾಗ್ಬೇಕಲ್ಲ.
ಹ ಯ್ ಅವ್ಳ್ ಹೇಳ್ ಕೊಡ್ತಾಳೆ ಮಾಡ್ಬೇಕ್ ನಾನುವೆ.
ಹ್ಮ್
ಕಷ್ಟ ಆದ್ರೆ ಎದ್ದೇಳಕ್ಕೆ
ಎಷ್ಟೊಂದ್ ಜನಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡ್ರುನು ಏನ್ ಮಾಡ್ಬೇಕು ಯಾವ್ದ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ನಿಂಗ್ ಹೇಳ್ಕೊಡಕ್ ನಿಮ್ ಅಕ್ಕ ಇದ್ದಾಳ್ ಅಂದ್ರೆ ಮಾಡಕ್ ಆಗಲ್ಲ.
ಮಾಡ್ಬೇಕು ಅದು ಕಷ್ಟ ಹೆಂಗಿದ್ರು ನಾನ್ ಕೆಲ್ಸ ಮಾಡ್ತೀನಲ್ಲ ಅದ್ರಲ್ಲೇ ಕರೆಕ್ಟ್ ಆಗ್ಬಿಡುತ್ತೆ.
ಕೆಲ್ಸ ಮಾಡೋದ್ರಲ್ಲಿ ಕರೆಕ್ಟ್ ಆ ಕೆಲಸ ಮಾಡ ಕೈಯಿಂದ ಕೆಲ್ಸ ಮಾಡ್ತಿಯ ಅಂದ್ರೆ ಬರೀ ಕೈಯೇ ಜಾಸ್ತಿ ಬಳಸ್ತಿರ್ತಿಯ ನಿಂತ್ಕೊಂಡ್ ಮಾಡುದ್ರೆ ಸ್ವಲ್ಪ ಸೊಂಟ ಕಾಲು ಎಲ್ಲಾ ಬಳಸ್ತಿರ್ತೀಯ ಅವಾಗ ನಿನಗದ್ರದ್ದು ನೋವೇ ಜಾಸ್ತಿ ಆಗುತ್ತೆ ಅದಕ್ ಶಕ್ತಿ ಬರ್ಬೇಕು ಅಂದ್ರೆ ನೀನು ವ್ಯಾಯಾಮ ಯೋಗ ಎಲ್ಲಾ ಮಾಡ್ಬೇಕ್
ಹಂಗೇನಿಲ್ಲ ನಾನ್ ಅಂದ್ರೆ ಬೆಳಿಗ್ಗೆ ಬೇಗನೆ ಹೋಗದಲ್ಲ ಕಾಲೇಜ್ಗೆ ನಡ್ಕೊಂಡ್ ಹೋಗ್ಬೇಕ್ ಸ್ವಲ್ ಒಂದು ಎಂಟ್ನೂರ್ ಮೀಟರು ಹಂಗೆ. ಅಲ್ಲಿ ಅಲ್ಲಿ ನಡ್ಕೊಂಡು ಹೋಗಷ್ ತ್ಗೆ ವಾಕ್ ಆಗುತ್ತೆ.
ಹಂಗೆ
ಹ್ಮ್
ಸರಿ
ಸರಿ ನೀನು ಓದ್ತಿದ್ದೀಯಾ ಏನೋ? ಹ್ಮ್
ಹ್ಮ್ ಓದ್ತಾ ಇದ್ದೀನಿ.
ಹ್ಮ್ ಹ್ಮ್ ಸರಿ ಆಯ್ತು ತ
ಹ್ಮ್
ಢ್